ಹಲೋ
ಹಲೋ
ಹಲೋ ಏನ್ ಶಶಿಕಲಾ ಚೆನ್ನಾಗಿದೀಯಾ
ಚೆನ್ನಾಗ್ದೀನಮ್ಮ ಹೇಳ್ರಿ ಮಾತಾಡ್ರಿ
ಹಾ ಹಾ ಊಟ ಆಯ್ತಾ ಅಡಗೆ ಆಯ್ತಾ ಅಡಗೆ ಆಯ್ತಾ
ಇಲ್ಲ ಇಲ್ಲ ಮಾಡ್ಬೇಕು
ಹ್ಮ್ ನಾನು ಮಾಡ್ಬೇಕು ಅನ್ನ ಸಾರು ಮಾಡ್ಬೇಕು ಇನ್ನ ಹ್ಮ್ ನೀನ್ನ್ ಅನ್ನ ಬ್ಯಾಳೆ ಮಾಡ್ತೀಯಾ ಇವತ್ತು
ಹ್ಮ ಅನ್ನ ಬೇಳೆ ಆಲೂಗಡ್ಡೆ ಹಾ ಹಾ
ಇನ್ನೆನಮ್ಮ
ಏನ ಇಲ್ಲ ಹುಡುಗರೆಲ್ಲಾ ಇದ್ದಾರ ಮನೇಲಿ ಬುಸಿಯ ಇದ್ದೀವಿ ಇವತ್ತು
ಹ್ಮ್
ಕೆಲ್ಸಾನೇ ಆಗ್ತಾ ಇಲ್ಲ
ಹ್ಮ್
ಹಾ ಹ
ಎಲ್ಲಿ ಹೋಗಿಲ್ಲ ಪಿಕ್ನಿಕ್ ಟೂರು ನೀವು
ಇಲ್ಲ ಎಲ್ಲಿ ಹೋಗಿಲ್ಲ ಹೋಗ್ಬೇಕು ಹೋಗ್ಬೇಕು ಹುಡುಗರು ಪ್ಲಾನ್ ಮಾಡ್ತಾ ಇದ್ದಾರೆ ಹ್ಮ ಹೋಗ್ಬೇಕು ಹಂಗ ಮಂತ್ರಾಲಯ ಅಲ್ಲೆಲ್ಲ ಎಲ್ಲನ ಹೋಗ್ ಬರಣ ಅಂತ ಹ
ಫ್ಯಾಮ್ಲಿ ಹೋಗ್ಬರ್ತೀರಾ
ಹ್ಮ ಫ್ಯಾಮ್ಲಿ ಹೋಗ್ ಬರ್ತವಿ ಹ್ಮ್ ಹ್ಮ್ ಹೋಗ್ಬರ್ಬ ಹುಡುಗರು ಮತ್ತೆ ಹೋಗ್ತಾರ ಮತ್ತೆ ಕಾಲೇಜ್ಗೆ
ಹ್ಮ್ ಹ್ಮ್ ಹೋಗ್ಬರ ಎಲ್ಲಿಗೂ ಹೋಗಿಲ್ಲಲ್ಲ ಬಾಳ ದಿವಸ ಆಯ್ತಾ ನೀವು ಕೂಡ
ಹಓ ಹೋಗೇ ಇಲ್ಲ ಹೋಗ್ಬೇಕು.
ನಾವನು ಹೋಗ್ ಬಂದ್ವಿ ಅರ್ಣಾಚಲಮ್ಮ ಎಲ್ಲ ನೋಡ್ಕೊ ಬಂದ್ವಿ.
ಹ್ಮ್ ಹ್ಮ್ ನೀವು ಹೋಗಿ ಬಂದಿರ ನಾ ಹೋಗಿಲ್ಲ ಬಿಸ್ಲು ಜಾಸ್ತಿ ಇದೆ ಅಂತ ಇನ್ ಎಲ್ಲಿ ಹೋಗಿಲ್ಲ. ಸ್ವಲ್ಪ ತಂಪಾದ್ಮೇಲೆ ಹೋಗಣಂತ ಹಾ ಅದೇ.
ಬಸ್ ಮಾಡ್ಕೊಂಡ್ ಹೋಗಿದ್ವಿ.
ಓಹೋ ಎಷ್ಟು ಜನ ಹೋಗಿದ್ರಿ
ನಾವ ಒಂದು ಟೆನ್ ಮೆಂಬರ್ಸ್ ಲೆವೆನ್ ಮೆಂಬರ್ಸ್ ಹೋಗಿದ್ವಿ
ಹೌದಾ ಹಾ ಹ್ಮ ಹೌದಲ್ರಿ ಹ್ಮ್
ಸೊ ಮಿನಿ ಬಸ್ ಮಾಡ್ಕೊಂಡು
ಹ್ಮ್ ಹ್ಮ್
ಅ
ಹ್ಮ್ ಹ್ಮ್
ಹ್ಮ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಂತ ಬಸ್ಸಲ್ಲಿ ಅಡಗೆ ಮಾಡ್ಕೊಂಡಿದ್ವಿ.
ಓಹೋ
ಹಾ ಅನ್ನ ಚಿತ್ರಾನ್ನ ಮಾಡಿದ್ವಿ ಮತ್ತೆ ರೊಟ್ಟಿ
ಹ್ಮ್ ಹೌದು
ಮತ್ ಅದ್ರಾಗ ಪುಡಿ ಮಾಡಿದ್ದೆ ಆಮೇಲೆ ದಾರೀ ಎಲ್ಲೇ ಕುತ್ಕೊಂಡು ಮಧ್ಯಾಹ್ನ ತಿಂದ್ವಿ ಚೆನ್ನಾಗಲ್ಲಿ ತಿಂದು ಮತ್ತೆ ಎಂಜಾಯ್ ಮಾಡ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಬಸ್ಸಲ್ಲಿ
ಹ್ಮ್ ಹ್ಮ್ ಹ್ಮ್
ಹೋದ್ವಿ ಮತ್ತ ಅಲ್ಲಿ ಹೊದ್ಮೇಲೆ ಅರ್ನಾಚರಮ್ನಾಗ ನೈಟ್ ಹೋದ್ವಿ
ಹ್ಮ್
ನೈಟ್ ಒಂದ್ ರೂಮ್ ಬುಕ್ ಮಾಡಿದ್ವಿ.
ಹೌದಾ
ಹ ಎರಡು ರೂಮ್ ಬುಕ್ ಮಾಡಿದ್ವಿ ಹೋಗುವ ಒಂದೊಂದ್ ರೂಮ್ನಾಗ ಫೈವ್ ಮೆಂಬರ್ಸ್ ಹಂಗ ಹ್ಮ್ ಚೆನ್ನಾಗಿತ್ತು ರೂಮ ಎಲ್ಲ ವೈಟ್ ಹಾಸಿಗೆ ಹಾಕಿದರ. ನೀಟಗಿತ್ತು
ಹ ರೂಮ್ ನೀ ನೀಟಾಗಿದ್ರೆ ಚೆನ್ನಾಗಿರುತ್ತೆ ಹ್ಮ್
ಬಾಳ ನೀಟ್ ಇತ್ತು ರೂಮ
ಹೌದಾ ಹ್ಮ್
ಶೇರ್ ಮಾಡ್ಕೊಂಡು ತಗೊಂಡಿವೆ
ಹ್ಮ ಹಾ ಹ್ಮ್ ಹೌದು ಹ್ಮ್
ನಾ ಸ್ವಲ್ಪೊತ್ತು ಮಲ್ಕಂಡ್ವಿ ಮಲ್ಕೊಂಡು ಎದ್ದು ಮತ್ತೆ ಒಂದ್ ಗಂಟೆಗೆ ಎರಡು ಗಂಟೆಗೆ ಎದ್ವಿ
ಹ್ಮ್
ಎದ್ದು ಸ್ನಾನ ಮಾಡಿ ಪಾದ ಪಾದಯಾತ್ರೆ ಮಾಡ್ಬೇಕಲ್ಲ ನಡಿಬೇಕಲ್ಲ ಅಲ್ಲಿ ಹ
ಓಹೋ ಎಷ್ಟು ಕಿಲೋಮೀಟರ್ ಇದೆ ಅಲ್ಲಿ ಹೋಗಕ
ಕಿಲೋಮೀಟರ್ ನಡಿಬೇಕು.
ಹಬ್ಬಾ ಹ್ಮ್
ಹ್ಮ್ ಸ್ನಾನ ಮಾಡಿ ಎಷ್ಟೊತ್ತನೆಲ್ಲ ಎದ್ದು ಅಲ್ಲೆಲ್ಲಾ ಸ್ನಾನ ಮಾಡ ಹದೊಳಗ ನಾಲ್ಕುವರೆ ಆಯ್ತು.
ಹ್ಮ್ ಹ್ಮ್
ಹಾ ಟೆಂಪಲ್ ಹತ್ರ ಟೆಂಪಲ್ ಗೋಪುರ ಐತೆ ಗೋಪುರ ತಕ್ ಹೋಗಿ ಅಲ್ಲಿ ದೀಪ ಹಚ್ಚಿ ಕರ್ಪೂರ ಹಚ್ಚಿ ಮುಗ್ದು ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು
ಓಹೋ ಹಾ
ಸ್ಟಾರ್ಟ್ ಮಾಡ್ಬೇಕು ರೈಟ್ ಸೈಡ್ ಆ ಆ ರೈಟ್ ಸೈಡ್ ಲಿಂದ
ಹೌದು
ಹ್ಮ್ ಅಲ್ಲ ಲೆಫ್ಟ್ ಸೈಡ್ ರೈಟ್ ಸೈಡ್ ಓದ ಬಿಡ್ತಿಿಲ್ಲ ನನ್ಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮಧ್ಯದಾಗ ಬಾಳ ದೇವಸ್ಥಾನ ಬರ್ತಾವ ಡ್ತಾವ
ಹೋ ಹೊ ಹ್ಮ್
ಬಾಳ ದೇವಸ್ಥಾನ ಬರ್ತ ಬರ್ತದೆ ನಾವು ಮುಂಜೆ ಹೋಗ್ಬಿಟ್ಟಿವವಿ ಮೂವರ್ ನಾಕ್ ಜನ ಇನ್ನ ಹಿಂದೆ ನನ್ ಮಗಳುರ ಫ್ರೆಂಡ್ಸ್ ಅವರೆಲ್ಲಾ ಇದರು ಅವ್ರು ಕರ್ಪೂರ ಹಚ್ಕೋ ಅಂತ ಬಂದ್ರರು ಎಲ್ಲಿೆಲ್ಲಿ ಟೆಂಪಲ್ ಇದ್ರೆ ಅಲ್ಲಿ ಕರ್ಪೂರ ಹಚ್ಕೊಂತ ಬಂದ್ರು
ಹೌದಾ ಹಾ
ಓದ್ವಿ ಓದ್ವಿ ಒದ್ ದ್ವಿ ಅಲ್ಲಿ ಮಧ್ಯ್ಯದಲ್ಲಿ ಊಟ ಇಟ್ರು ಮಧ್ಯಾಹ್ನಕ್ಕೆ
ಓ ಹೋ ಹ್ಮ್
ಊಟ ಮಾಡಿದ್ವಿ ಚೆನ್ನಾಗಿ ಆಮೇಲೆ ಒದ್ ಓದ್ವಿ ಓದ್ವಿ ಬಾಳ ಕಲ್ನ ಬಂದ್ಬ ಬಿಟ್ವಿ ನ ಮುಂದ ಹೆಜ್ಜೆ ಎಡ್ದ ಆಗೋಲ್ತ್ ಲಾಸ್ಟ್ ಅಲ್ಲಿ
ಹಾ
ಇನ್ನ ಎರಡು ಕಿಲೋಮೀಟರ್ ಇನ್ನ ಎ ಎರಡು ಕಿಲೋಮೀಟರ್ ಇದೆ ಹೆಜ್ಜೆ ಮುಂದಕ್ಕೆ ಹಾಕಕ್ ಬರವಲ್ದು
ಮತ್ತೆ ಹೋದ್ರೆ ಇಲ್ರಿ ಹದ್ನಾಾಲ್ಕಕ್ ಕಿಲೋಮೀಟರ್ ನೀವು
ಅಲ್ಲಿ ಒಂದು ದೇವ್ರಿದೆ ಈಶ್ವರದುು ಒಂದು ಬಂಡೆ ಕೋಲಲ್ಲ ತುರ್ಬೇಕು ಎಲ್ಲು
ಹಾ ಹಾ ಹ್ಮ
ಹಾ ಇನ್ನ ನಾಕ್ ಕಿಲೋಮೀಟರ್ ಅ್ದಂಗ ಒಂದ್ ಬಂಡೆಕಲ್ ಬಂತು ಅಲ್ಲೆಲ್ಲಾ ಈಶ್ವರ ಅಂತ ಅದ ಯ ದೇವ್ರು ಅಲ್ಲಿ ಗುಂಡು ಕಲ್ಾಗ ತೂರ್ಬೇಕು ಚಕ್ ಚಿಕ್ಕದ ಇರ್ತತಿ ಅದು ತೂತು
ಓಹೋ ಹ್ಮ್
ಲ್ಲಿ ನಾು ತೂರ್್ದೆ ತೂರ್್ದೆ ತೂರ್್ದ ಸ್ವಲ್ಪ ರಾಗ ಇದ್ದೀನಿ ಅಯ್ಯಪ್ ಸಾಮಾರ್ ಎಲ್ಲಾ ಇದ್ರಲ್ಲಿ ಅವ್ರು ಕೈ ಹಿಡ್ಕೊಂಡ್ ಎಳ್ದ್ ಬಿಿಟ್ರು
ಹಾ ಹಾ
ಹ್ಮ ನಂದದ ಹೊಟ್ಟೆ ದಪ್ಪ ಐತಲ್ಲಾ ಬರ್ತೀನ ಇಲ್ಲೋ ಅನ್ಕೊಂಡಿದ್ದೆ
ಹಓ
ಹ್ಮ್ ನಯಬ್ ಸಂಬಾರ್ ಎಲ್ಲಾ ಇದ್ರು ಓಂ ನಮ ಶಿವಾಯ ಓಂ ನಮ ಶಿವಾಯ ಅನಕ ಅಂತ ಹೇಳದ್ ಬಿಟರು ಬಂದ್ಬಿಟ್ಟದ್ರಲ್ಲಿ
ಓ ಚೆನ್ನಾಗಿ ಹೋಗು ಬಂದ್ರಿ ನೀವು ಹ್ಮ್ ಹ್ಮ್
ಬಿೈತೆ ಬಹಳ ಇದು ನೋಾಗಬಿಟ್ಟಾವ ಕಾಲು ಆಗವಲ್ತು ಅವಾಗ ಏನ್ ಮಾಡ್ವಿ ಹಂಗೇ ನನ್ ಮಗಳು ಆಟೋೋಗ ಹೋಗ್ತನ ಅಂದ್ರೆ ಬ್ಯಾಡ ಬಾ ಇನ್ನ ಇಷ್ಟು ದೂರ ಬಂದಿ ಇನ್ ಎರಡ್ ಕಿಲೋಮೀಟರ್ ನಡ ಅ ಹಂಗೆ ಧೈರ್ಯ ಮಾಡ್ಕೊಂಡಂದ್ ನನ್ ಮಗಳು ಅಂಗ ಧೈರ್ಯ ಮಾಡ್ಕೊಂಡ್ ಓದೆೇ ಓದೆೇ ಓದೆೇ ಓದೇ ದೇವಸ್ಥಾನ ಬನ್ತಿನ
ಹ್ಮ್ ಹ್ಮ್
ದೇವಸ್ಥಾನಾಗ ಹೋದ್ರೆ ಅಲ್ಲಿ ಒಂದು ಒ ಒಂದ ತಾಸ ನಡಿೀಬೇಕು ಮತ್ತೆ ಕ್ಯೂ ಅಲ್ಲೇ ಅಂಗೇ ನಕ್ಕ ಅಕಂತ ಹೋದ್ವಿ ಓದ್ವಿ ದರ್ಶನ ಮಾಡ್ಕೊಂಡು ನೀನೇನಪ್ಪಾ ಶಿವನ ಅನ್ನಚಲೇಶ್ವರ ಅಂತ ಮುಗ್ದ
ಹ್ಮ
ಹ್ಮ್ ರೂಮಿಗೆ ಹೋದ್ವಿಿನ
ಹೌದೌದು ಹ್ಮ ಅದು ತಮಿಳ್ನಾಡುಲ್ಲ ಊಟ ಎಲ್ಲ ಚೆನ್ನಾಗಿತ್ರಿ ಅಲ್ಲಿ.
ಹ್ಮ ಚೆನ್ನಾಗಿತ್ತು ಮಧ್ಯದಲ್ಲಿ ಇಟ್ಟಿದ್ರಲ್ಲ ಅಲ್ಲಲ್ಲಿ ಬಾಳ ಚೆನ್ನಾಗಿತ್ತು ಊಟ.
ಹೌದಾ.
ಇನ್ನ ಬೇರೆ ಕಡೆ. ತಿನ್ನಕ್ೋದ್ರೆ ಎಲ್ಲಾ ಟಿಫನ್ ಮಾಡಿದ್ವಿ ಅಲ್ಲಿ ಇಡ್ಲಿ. ದೋಸೆ ಹಂಗ ಮಾಡ್ಬಿಟ್ವಿ.
ಹಾ ಹಾ
ಇನ್ ಎಲ್ಲಿ ದೇವಸ್ಥಾನಲ್ ತಿಂದಿವಿ ನೈಟ್ ರೂಮ್ಗೆ ಹೋಗಿವಿ.
ಹ್ಮ್
ನಾವೇನ್ ರೆಶ್ ತಗೊಂಡಿಿಲ್ಲ.
ಹಾ
ಇನ್ನ ಬೇರೆ ಊರ್ಗ್ ಹೋಗ್ಬಿಟ್ವಿ ಅಲ್ಲಿಂದ ಮತ್ತೆ. ಬಸ್ ತಗೊಂಡು ಹ್ಮ್ ಬೇರೆ ಊಿಗೆ ಹೋಗಿ. ಹಾ ಅಲ್ಲಿ ಯಾರ್ ದೇವಸ್ಥಾನ ಅಂದ್ರೆ. ಹಾ ಇದು ಕಂಚಿ.
ಕಂಚಿಯ.
ಹ್ಮ್ ಕಂಚಿ ಹೋದ್ವಿ. ನೈಟ ಮ ಮಲ್ಕೋಳುಲ್ಲಿ ಎ ಏಟ್ ಓ ಕ್ಲಾಕ್. ಹಂಗಾಗಿತ್ತು ಕಂಚಿಗ್ ಹೋದ್ವಿ. ಕಂಚ ಅಲ್ಲಿಂದ ಶನಿ ಪನೆ ಹೋಗಿ ಕಂಚಲ್ಲಿ ರೂಮ್ ಬುಕ್ ಮಾಡ್ಬೇಕಲ್ಲ.
ಹೌದೌದು ಹ್ಮ.
ಅವಾಗ ಏನ್ ಮಾಡಿವಿ. ಆ ಒಂದು ರೂ ರೂಮ್ ಅಲ್ಲ. ದೊಡ್ಡದ ಒಂದು ಕಲ್ಲಣ ಮಂಟಪ ಅಂತ ಚಿಕ್ಕದ ಅದು ಕಲ್ಲಾಣ ಮಂಟಪ.
ಹೌದಾ.
ಅವ್ರರಿಬ್ಬ್ರೇ ಗಂಡ ಹೆಂಡತಿ ಇದ್ದಾರೆ ಅದು ಯರಗನ್ ಬಂದ್ರೆ ಬಾಡಿಗೆ ಕೊಡ್ತಾರಂತೆ.
ಹಾ ಹೌದು ಹಾ ಹಾ.
ದೊಡ್ಡದು ಹಾಲು ಎಲ್ಲಾ ಇದೆ ರೂಮ್ಗಳು ಇದೆ ಅಲ್ಲಲ್ಲಿ ಎಂದೆರಡು. ಒಂದ್ ದೊಡ್ಡ ಹಾಲಲ್ ಮಲ್ ಮಲ್ಕ ಮುಟ್ಟಿವವಿ ಎರಡ್ ಫ್ಯಾನ್ ಇತ್ತಲ್ಲಿ ಸುತ್ತ ಫ್ಯಾನ್ ಗಳು ಇದಾವ ಅಲ್ಲಿ ಎರಡ್ ಫ್ಯಾನ್ ಹತ್ರ ಮಲ್ಕೊ ಮುಟ್ಟಿವವಿ ನಾವು. ಮಲ್ಕೊಂಡು ಇನ ಸುಸ್ತ ಸಪಿಡತಲ್ಲ ಆ ರೊ. ತಿ ತಿನ್ನೋರು ಮತ್ತೆ ಅವನ ತಗೊಂಡ ಹೋಗಿದ್ ರೊಟ್ಟೆ ಇದ್ ಎಲ್ಲಾರ ತಿಂದ್ರು ನಾವವು ಹೋಗಿ ಹೊರಗಡೆ ದೋಸೆ ತಿಿಂದ ಬಂದ್ವಿ.
ಹ್ಮ ಹ್ಮ
ಹ ಮತ್ತೆ ಬೆಳಿಗ್ಗೆ ಎದ್ದು ಎಲ್ಲಾರ ಸ್ನಾನ ಮಾಡ್ದ್ವಿ ಎಲ್ಲಾ ಒಂದ್ ಆರು ಬಾತ್ರೂಮ್ ಇದೆ ಲೈನ್ನಾಗಿ.
ಓಹೋ
ಚೆನ್ನಾಗಿ ಎಲ್ಲಾರ ಸ್ನಾನ ಮಾಡಿ ಅಲ್ಲಿಂದ. ಇನ್ನ ಬೆಂಗ್ಳೂರ್ಗ್ ಬಿಡ್ಬೇಕಲ್ಲ ನಾವವು ಬೆಂಗ್ಳೂರ್ಗ್ ಹೋಗ್ ಬೇಕಾ.
ಹೌದಾಲ್ ರೀ ಹಾ.
ಬೆಂಗಳೂರಾಗ ಒಬ್ಬರು ಡ್ರಾಪ್ ಮಾಡ್ಬೇಕಾಯ್ತು.
ಓಹೋ ಹ್ಮ.
ಡ್ರಾಪ್ ಮಾಡ್ಬೇಕಾಯ್ತು ನಲ್ಲಿ ಬಿಟ್ಟು. ಹಾ ಇಲ್ಲ ಡ್ರಾಪ್ ಮಾಡಲ್ಲ ಗೋಲ್ಡನ್ ಟೆಂಪಲ್ಗೆ ಹೋದ್ವಿ. ಹ ಗೋಲ್ಡನ್ ಟೆಂಪಲ್ಗೆ. ರೆಡಿ ಆಗ ಹೋದ್ವಾ. ಹಾ ಅಲ್ಲಿ ಟಿಫಿನ್ ಮಾಡಿದ್ವಿ ಇಡ್ಲಿ.
ಓ ಅಲ್ಲಿ ತಿಂದ್ರ.
ಹ್ಮ್ ಅಲ್ಲಿ ತಿಂದು ಗೋಲ್ಡನ್ ಟೆಂಪಲ್ ಎಲ್ ನೋಡ್ದ್ವಿ ಎಷ್ಟು ಚೆನ್ನಾಗಿ. ಸುಮ್ನೆ ಎಷ್ಟು ಕಣ್ಣಿಗೆ ಇಂಪ ಅಂದ್ರೆ ಅಷ್ಟು. ಇಷ್ಟು ಚೆನ್ನಾಗಿದೆ ಅಲ್ಲ ಎಲ್ಲ ಅತವಾ ಗ್ರೀನ್ ಗ್ರೀನು ಗೋಲ್ಡ್. ಗೋಲ್ಡ್ ಟೆಂಪಲು ಅದ್ರ ಸುತ್ತ ನೀರು ಅದ್ರ ಮಧ್ಯ ಅದ್ರ ಮಧ್ಯದಲ್ಲಿ ನೀರು ಫುಲ್ಲು
ಓ ಹೋ ಹ್ಮ್ ಹ್ಮ ನಾವು ನಾವೂ ಹೋಗ್ಬೇಕ್ರೀ ಯಾವಾಗ ನಾವು ಹೋಗ್ಬೇಕು ಚೆನ್ನಾಗೈತಿ ಅಂತಿದಾರ ಯಾವಾಗ ಹೋಗಿಲ್ಲ ಹ್ಮ್ ಹ್ಮ್ ಅದೇ
ಗೋಲ್ಡನ್ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಗೋಲ್ಡ್ ಇಂತರ ಮಾಡ್ದಿದ್ದಂಗ ಐತೆ ಅದು ಸುತ್ತ ನೀರ್ ಇದೆ ಸುತ್ತ ಎಷ್ಟ ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನ ಹಿದೆ ನೋಡಕೆ ಕಣ್ಣು ಸಲ್ದು
ನೋಡ್ರಿ ಹ್ಮ್
ಅಷ್ಟ ಚೆನ್ನಾಗಿದೆ ನೋಡಿ ಮತ್ತೆ ಅಲ್ಲಿ ಇಬ್ರು ಮಿಸ್ ಆದ್ರೆ ಮತ್ತೆ ಅಲ್ಲೆಲ್ಲ ಹುಡ್ಕಂತಿದ್ವಿ ಎಲ್ಲ ಹೋಗ್ಬಿಟಾರ ತಗಕ್ ಶಾಪಿಂಗ್ ಮಾಡಕ್ ಹೋಗ್ಬಿಟ್ರ ಅವ್ರು ಮತ್ತೆ ಅವ್ರು ಬರ್ತಾರ ಬರ್ತಾರಂತ ವೇಟ್ ಮಾಡಿ ಮಾಡಿ ಸಾಕಯ್ತು ಹ್ಮ ಮತ್ತೆ ಹಂಗೆ ಹೋದ್ವಿ ಮುಂದಕ್ಕೆ ಹೋದ್ರೆ ಅವ್ರಲ್ಲ ಇದ್ರು ಮತ್ತೆ ಅವ್ನ್ ಹುಡ್ಕೊಂಡು ಬರ್ರಿ ಹೋಗೋಣಂತ ಅವ್ರನ್ನ ಕರ್ಕೊಂಡು ಬಿಸ್ಗ್
ಹ್ಮ್
ದಾರಿ ಬಿಟ್ವಿ ಬೆಂಗಳೂರು ಅಲ್ಲಿ ನಮ್ಮ ಅತ್ತೆ ಮಗಳಿದ್ದಾಳೆ ಅವಳ ಡ್ರಾಪ್ ಮಾಡಿ
ಹ್ಮ ಹ್ಮ ಹ್ಮ್
ಡ್ರಾಪ್ ಮಾಡಿದ್ಮೇಲೆ ಇನ್ನು ಸೀದಾ ಅಲ್ಲಿ ಬಿಟ್ಟೋರು ಚೆನ್ನಾಗಿ ನಿದ್ದೆ ಹೋಗ್ಬಿಟೀವಿ ಬಸ್ಸಲ್ಲಿ ಇನ್ನ ಸೀದಾ ಬಳ್ಳಾರಿಗೆ ಬೆಳಗ ಮುಂಜೇಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಇಳ್ದ್ ಬಿಟ್ಟಿವಿ ನೋಡು
ಹೌದಾ ಹ್ಮ್
ಜೊತೆಗೆ ಇಳಿದ್ವಿ ಹಾ ಬಂದ ಮನೆಯಲ್ಲಿ
ಆಯ್ತ್ ರೀ ಟೈಮ್ ಆಯ್ತು ಸ್ವಲ್ಪ ನನ್ ಕೆಲ್ಸ ಐತೆ ಹೋಗ್ತೀನಿ
ಹ್ಮ್ ಆಯ್ತ್ ಹೇಳರಿ
ಸರಿ ಓಕೆ ರೀ ಬಾಯ್ ರಿ